ಒಬ್ಬರು ಮಾತಾಡ
ಹಾ
ಹ ಒಳ ಸಣಯ ಚುಚರಲ್ಲೇ ಕಾಲ.
ಮುಳ್ಳು ಚುಚ್ಯದ.
ಹಾ. ಆ ಇಡ್ತ ಗೇ ಮಾಡ ಮಂತ್ ಏನ್ ಮ
ದಧಕ್ಕಲಿ ಯಾವದುಮ್ಮ.
ಇ ಚುಚ್ಚ ಬಿಟ್ಟದ ಅಷ್ಟ ಅದ.
ನರತ್ತ.
ಚುಚ್ಚಿ ಬಿಟ್ಟವಲಾ
ಹ್ಮ
ಅದಕ್ಕಿಂಗ ಬೆಂಕ ಇಟಗ ನಾಯಕ್ ಮೂಡತ ಹ್ಮ ಎಲ್ಲ ಮುಳ್ಳಲ್ಲ ರೋ ಚುಚಿಪಡದ ಅಷ್ಟ ಬ್ಯಾನಿ ಮುಳ್ಳ ತಕೋರಿ ಬ್ಯಾನಿ ಅಷ್ಟು ಕಾಲದು
ಹ್ಮ್
ಹಾ ಮು .
ಹಾ
ಕಮಟಗಿರಿ ಮುಟ್ಟಂತ
ಯಾರ್
ನಂತ ಹೇಂಗೆ
ಹ್ಮ್
ಯಾಕೋ ಇ ಬಲೆಟಹೋಗರಾ
ಸೂರ್ಪಟ್ಟ
ಮತ್ತ ನಾವೆ ಬರೋಕಲ್ಲ
ನಾಳಿಗಿ ನಾಳಿಗಿ ಬಾನೋಡ
ನಾಳೆ ಯಾವಾರ ಶನಿವಾರ ನಾಳೆಗಿ
ಹಾ
ಸೋಮಾರ ಸೋಮವಾರ ಬಂದತ್ತು
ಎಲ್ಲಿಗ ಹ್ಮ್ ಹ ಮುಗಿತಾದ
ಹಾ ಮುಗಿತಾಯ್ ಬಿಟ್ಟು ಓಡದವಿ
ಹ
ಏ ಎಕ್ಸಾಮು
ಎಕ್ಸಾಮ್ ಮುಗದ ಹೋಯ್ತ ಅವತ್ತ ಇಪ್ಪತ್ನಾಲ್ಕು ಇತ್ತು ಲಾಸ್ಟ್ ಎಕ್ಸಾಮ್
ಹ್ಮ್
ಈ ಇಪ್ಪತ್ನಾಲ್ಕು ಮೂಗತಿ
ಹ್ಮ್
ಐಟ್ ಇದಾವ ಯಾವಂಗತ್ರ ಎಲ್ಲ ಮಾಡ್ರ ಪೂಯಪ್ಪ ಹೌದು ಐಟ್ ಐದು ಐ ಐದಗ ಮೂರನೇ ತಾರೀಕು ನಾವ ಎಕ್ಸಾಮ್ ಈಗ ಚಲೋ ಯಾವತ ಹೇಳು
ಅವತ್ ನಾನು ನೀನು ಮಾಳೆ ಹೋಗಿದ ನೋಡ ಮೂವರ್
ಎಕ್ಜಾಮ್ ಬೀಟ್ಟು ಬಂದವಲೇ ಮತ್ತೆ ಗುರ್ಮುಂ ಕ ಗುರ್ಮುಂ ಗುರ್ಮುಕ ಹೋಗವ್ರ ಅದಿವಲ್ಲಾ ಹ
ನೀನು ಯಾರ ಯಾರು
ನಾನ್ ಮಾಳಾಹೋಗಿದೀವಿ ಅದೇ ಯಾವತ್ತ ಫೋಟೋ ಇಟ್ಟಿದ್ರ ಟ್ಯಾಡಸ್ ಇಟ್ಟಿದಲ್ಲ ಒಗೇಶ ಅನ್ನಡಣ್ಣೂರು ಅನ್ನಡಣ್ಣೂರ್ ಕಟ್ಟಿ ನೋಡ
ನೋಡ್ಕೊಂಡ
ಹ್ಮ ಎಲ್ಲಟ ಅವ್ರ ಫೋನಾಗ ಹಾಕ ಕಂಪ್ಯೂಟರ್ ದ ಪಫೋನ್ೋಯಿದ್ವಿ ಹ್ಮ್ ಬರ್ದಲ್ಲ ಬರ್ದಲ್ಲ ಆಯ್ತ ಈಗ ಇನ್ನೊಂದು
ಯಾವ ಎಷ್ಟ ತಿಂಗಳ ಐತದ ಜಗ್ಿ ತಿಂಗಳ ಐತಲ್ಲ ನಾ ಇನ್ನ ಕಾಲಿ ಹ ಹೊಂಟ ಹೋಗಿಲ್ಲ ನಾನು
ಹ ಕಾಲೇಜಿಗೆ ಅ್ಮಿಷನ್ ಆಗ್ ಸ್ಟ್ಯರ್ ಅಡ್ಮಿಷನ್ ಆದ್ಮೇಲೆ ಮಾಡ್ ನಾವು ಹಾ ನಿ ಹೋಗಿದೀ್ರ ಹೋಗಿದೀರಾ ಅದ ಜವಾರ್ ಕಾಲಜ್ ಬರ್ದಲ್ಲ ಒಂದ್ಸಲ ಯಾವ ಕಾಲಜಿಗೆ ಬರದಲ್ ವಿೀಷಾವು
ನಾವವು್ ಬರ್ದು ಕರವು
ಹ್ಮ್ ಈಗ ಈಗ ಯ ಇ ಮೈ ಚನ ಹದ್ರ ಹಗ ಶಾಮಗ ಜ ಕಾ ಈಗ
ಹ್ಮ ಚಾವರ್ ಕದದ ಬರ್ದು ಮ ಚಾವರ್ ಕಾಯ ಬಾರದು ಆಮೇಲೆ ಅದಿೋಯ್ದಿವವಿಲ್ಲ
ಹ್ಮ್ ಮದ ಹೋದ್ವಿ ಅದಕ್ಕೆ ಈಯ ಕಲ್ಸ ಮುಗ ಆ್ತ ಹ್ಮ್ ಕಪಿಟ
ಎರಡು ವರ್ಷ ಮಲ್ಲ
ಎರಡು ವರ್ಷ ಪಾಡ ನಿತ್ಯ
ಹೆಂಗಸಹ ಏನ್ ಕಲ್ಸನ್ನಪಡ ಏನ್ ಪಡ ಪನ್ನಿಲ್ಲ
ಅ ಹೋಗ್ರ ನಾನ್ ಗೌರ್ಮೆಂಟ್ ಗೌರ್ಮೆಂಟ್ ಮಾಡಿದ್ರಂಗ ನ ಅ ಸ ಕಾಣು ಕೋಗ ಕನ ಅಲ್ಲಿ ತ ಸರ್ಟಿಫಿಕೇಟ್ ತ ಬೆಂಗ್ೂ ಕಕ ಹ ಕಕಕ್ಕೆ ಅದು ಮಾಡ ಗ ನಾವೇಳ
ಯಮ್ಮ ಮತ್ತೆ ಕೇಳಕನು
ಯಿಗೆ
ಹ್ಮ ಮಾಡಾರಣ ಮಾಡಾರಣ
ಅದ ಮಾಾನು ಕಂದ ಮಾಪಮ್ಮಮ ಕಂದ ಫಸ್ಟ್ ಟ್ರೈನಿಂಗ್ ಕಲ್ದಪ್ಪ ನಾವ ಸ್ಟಾರ್ಟಿಂಗ್ ಕೊಡ್ತಾರ ಯಕ ಬಂದ ಗೊ್ಂದ ಕಲಿಸಸ್ತಾರ ಹ ಮು ಕೇಳ್ತ ತಗೋಯತಂದ ಆಯ್ತಾಯತ್ ಬಂತ ನಾನು
ಹ್ಮ್
ಗೊಪ್ಪ ಎಷ್ಟುಾಯ ಮು ಯ ಗೊತ್ತ ಇ ಅಂದ್ರೆ ನನಯ್ತ ನಾನ್ ಡೈರೆಕ್ಟ್ ಮಾಡ ನನ್ತಗ ಇಪ್ಪತ್ ಇಪ್ಪತ್ತೈದು ಸಾವಿರ ಕೊಡತಂತ ನಾನು ಅದೇ ಮಾಡಿದ್ರ ಸಾತಾನತ್ತ
ಹ್ಮ್
ರಘುಪತಿ ರಾಘವಂದ್ರ ಮಾಡ ಅತ್ ಅದನ್ ಮಾಡ್ತಾನ ಈ ಬ ಏನ್ ಮಾಡ್ಕೊತನ್ಗತ್ತ ಸಿಗ್ಗನ್ ಮಾಡ್ದನೆ ಈ ಕಡೆ ಶಗ್ಗಿ ಶಗ್ಗಿ ಓಡ್ಸಲಕ್ಕ ಇ ಅದು ಮಾಡಲ್ಲ
ಏನು
ಇ ಆರ್ಡರ್ ಮಾಡ್ತಾರ ಆರ್ಡರ್ ಕೊಟ್ಟ ಬರ್ತಾರ ಊಟ ಆರ್ಡರ್ ಮಾಡಿದ್ದ ಹ್ಮ ಅದನ್ನ ಮಾಡ್ತ್ದ ನಿಣ್ಣ ನಿ ಮಣದ ಮುದ ನಿ ಮಣಂದು
ಹ್ಮ್ ಇವಾಗ ಬೇರೆ ಮಾತಾರ
ನಿಮ್ಮ ಅಣ್ಣ ನಿಮ್ಮಣ್ಣ
ಯ
ನೀ ಮರರಣಬಯಪ್ಪಾ ನೀ ನಿ ನಿ್ ನಿಮ್ಮ್ ಬನಪ್ಪ
ಮುಗುಲ್ದೇವ ನ
ಅಲ್ಲ ಮುಗುದಲ್ಲ ನಿಮ್ಮ್ ಅಬಿ ನಿಮ್ ಮವಿ ನಿಮ್ ಮೈವಿ ಅವ ಮಾಡ ನಿ ಯಾಕ ಪುಟ್ಟ ಅಂತಂದಾವ ಯಾಕ ಹುಟ್ಟದ ಐಟ ಎಂದ ಸ್ವಪ ಇದಾಶ ತ ರಾಿ ರತನ ರಾಶಿ ಅದ್ರ ಈದು ಆ ಸಲ ಮೆಚ್ಚಿ ಅದಂದ ಬಿುಟ್ಟಂತ ಹಣ ಅದೇನ್ ಡೈರೆಕ್ಟ್ ಹತ್ತತ್ರರ ಮಾಡಕಕ್ ಮತ್ತೆ ಅದ ಪುಟ್ಟ ಸಮಿ ಯಾರರ ಕಟ್ಟಬಿಟ್ರಿ ನೀವ ಅಂತಂದ ಅರ್ಧಲ್ಲಕ್ಕ ಇಟ್ಟಬಿಟ್ರೆ ನಾನೀಗ ಅಂತಂದ ಬುಟ್ಟನಪ್ಪಾ ಎಲ್ಲ ಇದ್ ತರ ಇದ್ರ ತರ ಈ ಕಡೆ ಹೋಗಿ ನತಿದ್ದ ನಾನು ಹ್ಮ ಕಪ್ಪಷ್ಟ ಮಾಡ್ಬೇಕದ ಒಬ್ಬ ಅದ ಅದ ಅದ ಐ ಸಾವಿರ ಅಂತ ಅವನನು ಅಷ್ಟ ಅಂದ್ರ ಯಾಗ್ ಬಿಟ್ರಂದ್ ಅಷ್ಟ್ ಅಷ್ಟ್ ಆಯ್ ಕ ಕ್ರ ಕಟ್ಟಬೇಕಂದವು
ಎಕಡೆ ಮಾಡನ್ ಡ್ಡಿ ಇ ಡಿಗ್ರಿ ಇ ಬಂದ ನಾ ಕ್ಯಾನ್ಲ್ ಮಾಡಿದೆೆ ಆ ಕ್ಯಾನ್ಸಲ್ ಮಾಡಿದ ಡಿಗ್ರಿ ಕ್ಯಾನ್ಸಲ್ ಮಾಡಿಟ್ಟೆ
ಡಿಗ್ರಿ ಕ್ಯಾನ್ಸಲ್ ಅದಂದು ಬೆಂಗೂರು ಮೀನ್ ಕಚದ
ಆಗಿಲ್ಲ ಅದೇ ಕಲಸು ನಮ್ಮ್ ಸೀನಿಯರ್ ಅಲ್ಲಿ ಅದಕ್ಕೆಮ್ಮ ಅದೇ ಕಾಲದೆತಿವಸ ಒಂದು
ನಾ ಸ್ವಪಏನ ರಿಕ್ವೆಸ್ಟ್ ಮಾಡಿಕಕೊಂಡು ಬರ್ತೇತ್ರಿ ನ ಜನ
ಮಂಡು ಮಂಡು ಮಾಡಿದ ಮಾಡ ಕೇಳಿಲ್ಲ ಎಷ್ಟ್ ಹೇಳಿದ್ರಿ ಕೇಳಿಲ್ಲ
ಹ ನೋಡಕ್ ಹೆಂಗಗೆ ನಮಗ್ ಕಾಣಕ್ ಕಾಣತ್ತ ಹೆಂಗ್ ಮಾಡಿದ್ರ ಅವರು ಹೆಂಡ ಮಗ
ಹ್ಮ್
ಹೋಡ್ೋಗತವಾ
ಏ ಮಾಡಕ್ ಬರ್ಲ ಪಫಸ್ಟ್ ಇದ್ ಮಾಡ್ಬೇಕಕ್ ಇಲ್ಲ ಅಂದ್ರೆ ಅದೇ ಕಂಟಿನ್ಯೂ ಐ್ ಅದೇ ಮಾಡ್ಬೇಕು ಇ ಕಷ್ಟನ್ ಮಾಡ್ಬೇಕು ಅಷ್ಟೆ
ಇದ ಯಾಕ ಮಾಡ್ತ ಅ ಅ ಅದೇ ಮಾಡ ಕಂಟಿನ್ಯೂ ಆ ಡಿಗ್ರಿ ಮಾಡ ಅ ಹ್ಮ್ ಆದದು ಡಿಗ್ರಿ ಮಾಡು
ನ್ ಮಾಡ ನೀ ವೆಟರ್ನರಿ ಐ ಟಿ ಐತ ಡಿಗ್ರಿಡೆ ಮೂರ
ಮೂರಲ್ಲ ಇದೆ ಅದ್ರ ಮೇಲೆ ನ ಡಿಗ್ರಿ ಮ
ಮೂರು ಬಟ್ಟೆ ಐತಿ ಮತ್ತೆ ಮೂರ್ ಮಾಡಿ
ಅದ ಎಡು ಮೇಡಿ ಎರಡು ಬಿಟ್ಟಾಗ
ಹ್ಮ್ ಅದಕ್ಕೆ ಇದು ಒಂದ ಡಗ್ರಿ ಅಂದು ಕಂಪ್ಲೀಟ್ ಆ
ಹ್ಮ್ ಅಂದ್ರ ಬೆಂಗ್ಳೂರ್ಗ್ ಐಟಿಐ ಅಂದ್ರೆ ಯಾರಾದ್ರ ಕರ್ಕಂತತ ಇಲ್ಲಿ ಐ ಟಿ ಐ ಇಂಜಿನಿಯರಿಂಗ್ ಗಾಡ್ಕವ ಡಿಪ್ಲೊಮ ಈಗ ಆಡಕ್ ಎಲ್ಲಿ ಯಾಕಂಬಾದ್ರೂ ನಿಂದ್ರಾಗ ಹ್ಮ್ ಅದೇ ಎಲ್ಲಯ್ದ್ರ ಅಂದ್ರ ಸಲರು ಈ ಈಗ ಅಲ್ಲಿ ಯಾರ್ ಕೇಳ್ರನಾ ಬಿ ಯಾರ್ ಕ ಐ ಟಿ ಐ ಐಟಐ ಡಿಪ್ಲೊಮ ಐಟಐ ಡಿಪ್ಲೊಮ ಐಟಐ ಡಿಪ್ಲೋಮ ಐ ಪ್ಲಮ ಯಾರ್ ಬಿಟ್ರೆಊ
ಡಿಗ್ರಿ ದ ಕೇಳ್ತಾವ ಅಂದ್ರ ಬರೇ ಕಾಂಪ್ಯೂಟರ್ ವರ್ಕ್
ಹ ಕಂಪ್ಯೂಟರ್ ಕಲ್ತವ ಅಂದಾವ ಹ್ಮ್ ಹ್ಮ್ ನಮ ದೋಸ್ತ ಅದ
ಹಾ
ಹ್ಮ ಐ ಟಿ ಇದೆ ಇದು ಐ ಟಿ ಡಿಪ್ಲೊಮಾ ಮಾಡಿದ್ರ ಬೆಂಗಗಳೂರಿಗೆ ಎಲ್ಲಾರು ಶ ತೊಂಡ ಬಂದವ
ಹ್ಮ್
ಇಲ್ಲಿದ ಕೊ ಕಕಾಂತರಿಗೆ ಡಿಗ್ರಿ ಬಿ ಎ ಮಾಡಿದ್ರ ಯ ಹಾ ಕ ಕೇಳೋಪ್ಪ ಇಲ್ಲಿ ಕೇಳದ
ಹೇಳ್ತಾರಾ ಅಷ್ಟೇ ಬರಲ್ಲ ಲೋ ಬಜೆಟ್
ಹಾಂ ಲೋ ಬಡ್ಜೆಟ್ ಕಂಪೂಟರ್ ಹಕ್ಕಂಟ
ಕಂಪ್ಯೂಟರ್ ಸ್ಕ ನ ಬರ ಕಸ ಮ ಬತ್ ನ ಅ ಕಂಪ್ಯೂಟರ್ ಕಲಿರಿ ಕಂಪ್ಯೂಟರ್ ಕಲಿರಿ.
ಇಂಗ್ಲಿಷ್ ಬರಲಲ್ಲೇ ಮಮ್ಮ.
ಇಂಗ್ಲೀಷ್ ತ.
ಹೋದ್ರ. ಇಂಗ್ಲಿಷ್ ಬರಬೇಕು ಲಪ್ಪಾ.
ಇಲ್ ಅ ಅಂದ ನಿಂಗ ಮಾಡ. ಕಂಪ್ಯೂಟರ್ನಲ್ಲಿ. ಕಲಿಬೇಕ
ಕಲಿಬೇಕು ಕಲಿಬೇಕು ಹಾ ಹಾ. ನೀ
ಹಾ
ಮುಂದು ಕಲಿದ ಜೀವನ.
ನಿಮ್ದೇ ಹಂಗೆ ಡೆಕೋರೇಷನ್ ಆದ ನಡತಿದ್ದ ಸೊಪು ನಂಬ ಏನ ಇಲ. ಅರಿ ಒಂದ ರೊಕ್ಕ ಬಲ್ದು ಬರ್ತಾವ ತುಂಬಾ ಕಷ್ಟೆ. ಅಲ್ಲಾ ಏನೊಂದ ಬಿಸ್ನೆಸ್ ಆಲ್ಲಗ ಕೈ ಕೈ ಕೊಡಲ್ಲ ಅಷ್ಟೊಂದು.
ಹ್ಮ ಕೈ ಕೊಟ್ರರು ಕೂಡ ಬ್ಯಾಸ ಎಷ್ಟ ನೋಡ.
ಹ್ಮ ನಮ್ ಬ್ಯಾಸಿಗ್ಲಲ್ಲ ಬರ ಒಂದು ಇದ ಬದುಕಬೇಕಲ್ಲ. ವಿಕನ್ ತರ್ಮನ.
ಅಣ್ಣ ಬೇಷ ಬಿಡ್ರಡದ ಅಂದ್ರರು ಹೋಗ್ ನ ಅ್ಣ ಮಾಡಕಂದ್ರ ಆಯ್ತದ ನ ಅಣ್ಣ ಮಾಡಕ್ ನಾನ್ ಮಾಡಕ್ ಇದ್ರರುಬ್ ಹೋಗ. ಇಬ್ಬರು
ಇಬ್ಬರು ಇಲ್ಲೇ ಇದ್ದೀರಾ ವೇಸ್ಟ್ ಆದದ ಸುಮ ಹವ್ ಆರ ನಿಮ್ ಅಣ್ಣ ಕಳಸ ನೀನ್ ನೋ
ನ ಮಣ್ಣೋಲ್ಲಾನ ಮು ಕೆ
ಹೇಳ ನೀ ಅಂತ ಹೇಳಬ ಸೈ ಆ.
ಅಲ್ಲಾದ ಎಏಾರ ದ
ಅಂಗ ಮುಂದ ಹೋಗಬೇಕ ಏನ್ ಮಾಡ್ತ ಇದಿದ್ದು ಒಟ್ಟ ಏನೋ ಮಾಡ್ಬೇಕಕ್ಟ.
ಚಾರ್ಜ್ ಇಲ್ಲ ಇದತನೊಡ
ಸರಿ ತೋ.
ಹ್ಮ
ಹ.